ಹಲೋ
ಹಲೋ
ಹೇಳ್ತಾರೆ
ಹಲೋ
ಹಲೋ
ಅ ಅರಾಮನೆ ತಾನಪ್ಪಾ ಉಳ
ಹಲೋ
ಈ ಸಬ ದೂರ ಹೋಗ ಕೌನ್ ಬ ಶಕ
ಕೆಳ್ತದೆ
ಹಾ ಕೇಳತತಾ ಇದೆ ನಿನಗೆ ಕೇಳಿಸ್ತದಾ ಹಲೋ
ಕೇಳ್ಸ್ತಾ ಇದ್ದಾ
ಹಾ ಕೆೇಳಸದೆ ಇದ್ದೇ ನಿನಗೆ ಕೆೇಳಸಯ್ತಾ
ಕೆಲಿಸ್ತಿಲಾ
ಕೆಳ್ಸ ಇಲ್ಲ ಊಟ ಮಾಡಿ
ಹಾ ಮಾಡೇ ನೋಡ ನೀವು
ಹಾ ನಾನು ಮಾಡಿದ್ದೀನಿ ಊಟ ಏನ್ ಏನ್ ಹ
ಎಲ್ಲಿದ್ದೀರ ಇವಾಗ
ರ ಹಾ ಇವಾಗ ತಾನೇ ಹ ಇವಾಗ ತಾನೇ
ಹೌದಾ ಮೆ ಮ್ಯಾಥೆ ಎನ್ ಮಾಡ್ತಾ ಇದ್ದೀರ ಮತ್ತೆ ಏನು ಎಲ್ಲ ನ ಸಣ ವಿ ಮೇ ತೇರಾನ ಸುನಾರ ಹಲೋ ಹಾ ಹೇಳೋಣ ಹಾ ಕೇಳ್ತಾ ಇದ್ದಣ ಹೇಳ ಹಾ ಆಯ್ತ್ ನೋಡ್ರಿ ನಿಮ್ದು
ಹಾ ನಮ್ದು ಆಯ್ತಪ್ಪ ಊಟ
ಹ ಹ ಹಾ
ಏನು ಮಾಡಿದರೂ ಊಟ
ಹೆಲನ್ನಾ
ಊಟ ಊಟ ಏನ್ ಮಾಡಿದರಿ ಊಟ
ನೋಡೋಣ ಚಿಕನ್ ಮಟನ್ ಹೌದ ನೀವೇನ್ ಮಾಡಿರಿ
ಅಂಡಾ ಕರಿ ಮಾಡಿದ್ದೀವಿ
ಹೌದಾ ಎಲ್ಲಿಿರ್ತೀರಾ ಇವಾಗ ನೀವು
ಎಲೆ ಊರಲ್ಲಿ ಇತ್ತು ಎಲ್ಲಿ
ಏನ್ ಮಾಡ್ತೀರಾ
ಹ್ಮ್ ಕೆಲ್ಸ ಮಾಡ್ದೀನಿ ಹೊಲ್ಲಪನ ಹ್ಮ್ ನಡ ತೋಳಾವ ಹ್ಮ್ ಓದಿದಿವವಲ್ಲಾ ಓದ್ಬಿಟ್ಟ ಎಲ್ಲ ಬೆಟ್ಟಅತ್ತಿಧಿವಿ ತಲೆಗೆ ಅತ್ತಲ್ಲ ಎಲ್ಲ
ಹಾ ಡಿಗ್ರಿ ಕಂಪ್ಲೀಟ್ ಆಗಿದೆ ನಮ್ದು ಆಗಿ ಡಿಗ್ರಿ ಕಂಪ್ಲೀಟ್ ಮಾಡಿ ಬಿ ಎ ಮಾಡಿದೀವಿ ಎಲ್ಲ.
ಬಿ ಎ ಮಾಡ್ರ ಅಂದ್ರೆ ಮತ್ ಎಲ್ಲಾರ ಕ್ಲಾಸ್ರ ಹೇಳಕ್ ಹೋಗ್ಬೇಕ ಇಲ್ಲಣ
ಎಲ್ಲಯಾರ ಕ್ಲಾಸ್ನ ಹೇಳ್ತಿವಿ ಅಂದ್ರ ನಮ್ ಇಲ್ಲಿ ಹೊಲ್ದಲ್ಲಿ ಹೊರಕ್ ಇರ್ತಲ್ಲ ಜಾಸ್ತಿಬೇಕ ಆಗಲ್ಲ
ಹೌದ
ಹ್ಮ್ ಅದ್ರ ಸಲವಾಗಿನ ನಮ್ಗೆ.
ಮತ್ತ ಏನ್ ಮಾಡ್ತಾ ಇದೀರಣ್ಣ ಎಲ್ಲಿ ಮನೆಯಲ್ಲಿ ಆರಾಮಾರೆ ಎಲ್ಲಾರ
ಓ ಒಳ್ಳ ಗೊಬ್ಬುರ ಹಾಕ್ಸ್ಬೇಕು ನಾಳೆ
ಮತ್ತ ಏನ್ ಓದ್ತರ ಮತ್ತೆ ಅಲ್ಲೇ ನೀವ ಎಲ್ಲಿ ಊರ ಅದು ಹೊರಗೆ ಇರ್ತರ ಇಲ್ಲಿ ಇರ್ತರಿ ಮತ್ತೆ ಹೌದಾ ಏನು ಎಷ್ಟೇಜಲ್ಲಿ ಬೇಗ ಬಂದೆ
ಹಾ ಏನೋ ಹತ್ತಿ ಬಂದಲ್ ಸ್ವಲ್ಪ ಬಳಕೆ ಒಡದಿದೆ ಅಂದ್ರೆ ಎಡಿ ಎಡಿಷ್ಟ ಆಗಿದೆ ಇವಾಗ ಒಬರ ಆಗ್ಬೇಕಾ ಹ್ಮ್.
ಹ
ಒಂಬ ಳ ಆಯತ
ಹೌದಾ ಮತ್ತತ್ ಬಾಳ ದನ್ ಮ್ಯಾಲ ಕಾಲ್ ಮಾಡ್ರಿ ಅಂತ ಹೇಳ್ತರಿ ಮತ್ತೆ ನೀವ್
ಹ ಇಲ್ಲಪ್ಪಾ ಹಂಗೇನಿಲ್ಲಾ ಯಾವಾಗಾವ ಕಾ ಸೇರಿ ನಮಗೆ. ಅಂದೆನ್ಪಾಯ್ ಬಿಡ್ತ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಕ್ಬಟ್ಟು.
ಹಾ ಅದು ಕಂಡಂದು ಮದ್ವೆ ಇತ್ತು. ಅದ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗ ಎಲ್ಲರಿಗ ಹೇಳನಿ ಮತ್ ನಿಮ್ಗ ಹೇಳಿಲ್ಲ ಅಂದ್ರೆ ಮತ್ ಬೇಜಾರಾಗಗ್ತ ಅಂತ ನಾ ಮಾಡ ನಿಮ್ಗ ಒಂದ್ಸಲ ಕಾಲ್ ಮಾಡ್ಬೇಕಂತ ಮಾಡೇನಾ ನೀವು ಎತ್ತರಿ ಚೆನ್ನಾಗಿ ಹೆಂಗ ಚಲೋ ಐ ಸ ನಿಮ್ಮ ನಂಬರ್ನ ಸೇವ್ ಆಗಿತ್ತು ನಂಬರ್ಲ್ಲಿ ಅದೇ ನಮ ದೋಸ್ತವ್ರ ಬಳ ಕೇಳುದ ಹ ನಂಬರ್ ಇ ಸಿಗಲ್ದು ಏನ್ ಸಿಗಲ್ದು ಅವ್ರ ಅವ್ರ ಬಲ್ಲಿ ಏನ ಕೇಳಿದ ನಂಬರ್ ಸಿಗವಲ್ದಾಗಿತ್ತು ಅವ್ರ ಬಲ್ಲಿನ. ಯಾಕಂದ್ರೆ ನಂ ಮೊಬೈಲ್ ಆದದ ಏನ್ ಮಾಡತ್ತುು ನಂಗ ಹಬ್ಬ. ಬೈಕ್ ಗಾಡಿಯಲ್ಲಿ ಹೋಗ್ತಾ ಇದ್ದೆ ಅದು ಏನ್ ಮಾಡ್ತದೆ ನ ಗಾಡಿಯಲ್ಲಿಂದ ಅದು ಬಿರ್ತದೆ ಮೂವೆಲ್ಲ. ಡಿಸ್ಪ್ಲೇ ಹೋಗಿದೆ ಅ ಅದಕ್ಕೋಸ್ಕರ ನಮ ಅ ನ ಜಮನ್ಂತಾನಲ್ಲ ಜಿಮ ಪಕ್ಷೆ ನ.
ಹಾ ಅಜಿ ಗೊತ್ತು
ಅಜಿಮ ಏನ್ ಮಾಡದ ಮತ್ ನಿನ್ನ ಹೌದೌದು ಅದೇ ಅವ್ನಿಗೆ ಬಲ್ಲಿ ಕೇಳ್ದೇನ ಅವ ನನ್ ಭೇಟ್ಟಿಯಾಗಿದ್ದ ನಿನ್ ನಂಬರ್ ಕೂಡ ಅಂದ ಕೊಟ್ಟ
ಹ್ಮ್
ಹ್ಮ ಅದೇ ಮದ್ಗ್ ಬರ್ಬೇಕಕ್ ನೋಡಪ್ಪಾ ನಮ್ಮ್ ಅಣ್ಣಂದ ಮದ್ವೆ ಅದ. ಹದ್ಿನೇಳನೇ ತಾರೀಖ ಹದ್ಿನೇಳಳ್ ಹದ್ಿನೇಳನೇ ತಾರೀಕ ನೋಡಿದಾರ. ದಸ್ಲಸ ಬರ್ಬೇಕು ಎಲ್ಲಾ ಡಿ ಜೆ ಗಿಜೆ ಎಲ್ಲ ತಂದಿಟ್ಟೀವಿ ಅದೇ. ದೋಸ್ತ್ರಸ ಲೆಕ್ಕ ದೋಸ್ ಲೆಕ್ಕದಾಗ ಮಾಡಕುತ್ತವಿ ಡಿಜೆ. ಅದ್ಕ್ಕೋಸ್ಕರ ಡಿಜೆ ತಂದಿಟ್ಟೀವಿ ರಮ
ಹಾ ಮದಿಗೆ ಬರ್ತವಿ ಸ್ವಲ್ಪ ನಾವು
ಅಣ ಏನ್ ಕೊಡ್ಸ್ಬೇಕು ಹೇಳೋಣ ನಿಮ್ಗೆ. ನಿಮ್ಗೆ ಇಲ್ಲ ಇಲ್ಲಿ ಮದುವಿದಾಗಂತ ನೀ ಹೇಳ್ಬೇಡ ನೀ ಏನ್ ಬೇಕು ಅಂತ ಅದಕ್ಕೆ ಕೊಡ್ತೀನ ಮದ್ ಮದ್ವೇ ಅದಲ್ಲ ಈವ್ ರೊಕ್ಕ ನಂದಳ ಬಾಳಷ್ಟ ಇದೆ. ಆದ್ರೆ ನಮ್ ದೋಸ್ ಲೆಕ್ಕದಾಗ ಅಂದ್ರೆ ಏನಾದ್ರು ಖರ್ಚು ಮಾಡ್ಬೋದು ನಿನ್ಗ್ ಏನ್ ಬೇಕು ಕೇಳಅಣ್ಣ.
ಹ್ಮ ನನ ಅಂತದಏನ್ ಬಟ್ಟಲ್ಲ ನಂಗೆ ಗೊತ್ತಲ್ ನ ಮಾಮೂಲಿ ವ್ಯವಹಾರ.
ಹೌದು ಅದೇನ ಅದು ಪಾರ್ಟಿ. ಎಲ್ಲ ಇರ್ತದ್ ಬಿಡೋಣ ನೀ ಪಾರ್ಟಿ ದ ಟೆನ್ಷನ್ ತಗೋಣ ಫುಲ್ ಎಂಜಾಯ್ ಅಂತೋ ಪಾರ್ಟಿ ಮದುವೇ ಆ ಆದಿನ. ನೆಕ್ಸ್ಟ್ ದಿನಾನನ್ ಲಾಡ್ಜ್ ಬುಕ್ ಮಾಡ ಆಯ್ತಿಲ್ಲ ಎಲ್ಲ ದೋಸ್ತರು ಹೋಗ ಮ ಅ ಲ್ಲಿಗೆ. ಹ್ಮ ಹಾ ಎಂಜಾಯ್ಮೆಂಟ್ ಮಾಡಕ್.
ಎಲ್ಲ ಅದೇನ್ ಬೇಕಾಗಿಲ್ಲ ಎಲ್ಲ ಬೇರೆ ಕಡೆ ಪಾರ್ಟಿ ಮಾಡಣ ಚಿಿಕನ್ ಪಾರ್ಟಿ.
ಚಿಕನ್ ಪಾರ್ಟಿ ನೋಡಣ. ಎಲ್ಲ ಮಾಡ ಮನಿ ಏನಂತಿ ಅದೆ ಎಲ್ಲ ಕೊಡಸ್ತಿನಿ ಈಗ ಯಾರ್ಯಾರು ಬರ್ತ. ಸಚಿನ್ ಅಂದ ಗೊತ್ತ್ಲ್ ಸಚಿನ್ ಮತ್ ಇ ಕುಮಾರ. ದಾವದ್ ಮತ್ತೆ ಇವ ಆಸಿಫ್ ಅವರು ಬರ್ತಾರ ಎಲ್ಲಾರ ಬರ್ತಾರ. ನೀನ್ ಬಾ ಹಾ ಅದೇ ನೀನ್ ಬಾರಕ್ಕೋ ಮತ್ತೆ. ಬುಟ್ಟಿಗೆ ಎಲ್ಲ ನೀ ಪಾರ್ಟಿ ಟೆನ್ಷನ್ ತಗೊಂಡ ಬಿುಡು. ಪಾರ್ಟಿ ದೆಲ್ಲ ನಾ ಮಾಡ್ತೀನಿ ಅದ ಮೊದ್ಲು ಮದ್ವಿ ಚೆನ್ನಾಗಿ ಆಗ್ಲಿ ಡಿಜೆ ಗೀಜೆ ತರ್ತ ಹುಡುಗರು ಚೆನ್ನಾಗಿ. ಕುಣಿರಿ ಊಟ ಗಿಟ ಎಲ್ಲಾರು ಹುಡುಗರು ನೋಡ್ಕೋರಿಲ್ಲ ಚೆನ್ನಾಗಿ ಇದ ಮಾಡಿ ಬಿಡ್ರಿ ಸಾಕು.
ನಾವ್ ಬರ್ತವಿವಲ್ಲ ಮದ್ವೆಗೆ ನಾವವು ಬಂದ್ೇಲೆ ಮದ್ವಿ ಚೆನ್ನಾಗ್ಐತಿ ತೋಕೋಬೇಕಕ್ ಅಲ್ಲ ಏನಾದ್ರ ನಾವೆಲ್ಲ ಸಂಭಾಳ್ಕೋತೀವಿ.
ಹೌದೌದು್ ನಿಬಾ ಅದೇ ಅದೇ ಅದಕ್ಕೆ ಅಂತ ನಿಮ ಫೋನ್ ಹಚ್ಚಿ ನೋಡಣ. ನೀವೆಲ್ಲಾ ಇದ್ರೆ ಎಲ್ಲಾ ಚೆನ್ನಾಗಿರ್ತದ ಅದ್ರಾಗ ಬೇರೆ. ನಾವ್ ಒಂದೊಂದ್ ಕ್ಯಾಂಡಿಡೇಟ್ ಅವ ಕುಡ್ದು ಬಂದಿರ್ತಾವ ಅದ್ರಾಗ ನಮ್ ಏರಿಯಾನ ಸಜ್ಜಿಲ್ಲ.
ಹ್ಮ್.
ನಮ್ ದೋಸ್ತ್ ನಮ್ ದೋಸ್ತ್್ರ ಕಾಲ್ ಮಾಡಿದ್ರ ಆಯತಂತ ಕಾಲ್ ಮಾಡ್ದನ್ ಏನ ಇದಾರ. ನೀ ಎಲ್ಲಾ ಖಾಲಿ ಇರ್ತಲ್ಲ ಈಗವಾಗೆಲ್ಲ.
ನಾ ಇವ ಎಲ್ಲ ಕಾಲೇ ಒಲ್ಲಿ ಕೆಲ್ಸ ಇದೆಲ್ಲ ಗೊಬ್ಬರ ಹಾಕದ ಹಾಕ್ಬ ಬಿಟ್ರೆ ಆಯ್ತಲ್ಲಾ ಕಾಲ.
ಹದಿನೇಳು ತಾರೀಕು ಹದಿನೇಳ ತಾರೀಕ ಆದ ಮತ್ತೆ. ನೀವ ಏ ನೀ ಒಂದು ಹದಿನೈದು ತಾರೀಕು ಬಂದ ಚಲೋ ನೋಡಿದೀರ.
ಹದ್ೈದು ತಾರೀಕು ಎಲ್ಲ ಆಾಗತ್ತಪ್ಪ ಅಂದ್ರೆ ಒಳೆ ಕೆಲಸ ಇರುತ್ತ ಅವಾಗೆಲ್ಲ ಬರಂದಾಗಲ್ಲ
ಪಪ್ಪಾ ನೀ ಬರ್ತೆ ಅಂತ ನಾನು. ಇಷ್ಟೆಲ್ಲಾ ಕನ್ಸ್ಕೊಂಡೀನ್ ಮತ್ತತ್ ಎಲ್ಲಾರ ಬರ್ತಾರ ನೀವ್ ಬಂದಿಲ್ಲ ಮತ್ ಅವ್ರನ್ನ ಹುಡ್ಬೇಕ ಆತ. ಹೌದ.
ಹೌದಾ ಹ್ಮ್ ಹ್ಮ್ ಆಯ್ ಸರಿ ಮತ್ತೆ ಮದ್ವೆ ದಿನ ಮದ್ವೆ ದಿನ ಬರಕ್ಂತ ಮಾಡಿದ್ದ.
ಏ ಹಂಗ್ ಹಂಗ್ ಮಾಡ್ಬೇಡಪ್ಪಾ ಎಲ್ಲಾರ ಹದಿನೈದು ತಾರೀಕು ಬರ್ತ. ಎಲ್ಲಾರ ಹ್ಮ. ನೋಡ ಮತ್ತ್ ನೀನ ಒಬ್ಬ ದೋಕ ಮಾಡಿದ ಮತ್ತತ್ ನಿನ್ನೆ ಇರ್ತ ನೋಡ ಮತ್ ಮುಂದೆ..
ಮತ್ತೆ ಅಲ್ಲಿ ಬಂದ ಇರಕ ವ್ಯವಸ್ಥೆ ಅದೆಲ್ಲ ಇ ಮ ಮಾಡ್ಬೇಕಲ್ಲ.
ವ್ಯವಸ್ಥೆ ಏನ್ ಟೆನ್ಷನ್ ತೊಗೋ ನಿಂದು ವ್ಯವಸ್ಥೆ ಎಲ್ಲ ಹೊಡ್ತ ನೆಕ್ಸ್ಟ್. ಮದ್ವೆ ಆದ ದಿನಾನ ನೀ ನೆಕ್ಸ್ಟ್ ಡೇ ಚಿಕನ್ ಮಾಡಿಬಡ ಐತಿಲ್ಲ. ಒಂದ ಹತ್ತು ಹದಿನೈದು ಕೆ ಜಿ ತಂದ್ಬ ಬಿಡಮ್ ನೀವು ಯಾರ ಮತ್ತ ಯಾರನ ಪರಿಚಯ ಇದ್ರ ಅ್ರ ಅವ್ರಿಗೆ ೋನ್ ಹಚ್ಚಿ ಬಿಡು ಆ್ತಿ. ಇಲ್ಲೇ ಚೆನ್ನಾಗಿ ಇರ್ತಾರ ಅವರು ಭಿ ಬಂದು ಜರ ಊಟಗಿಟ ಮಾಡಿರಿಿಂದ. ಜನ ನೆನ್ಸಗಿರ್ ಎಂದ ಹೋ್ತಾರ ಜನ ಮದುವವಿ ಪ್ಟಿ ಖುಷಿ ಕೊಟ್ಟತನಪ್ಪ ಅವನು. ಮದಿಾಗಲಾರದ ಕೊಟ್ಟಾನ ಇವ್ರು ತಮ್ಮಾ ತಂಬಾ ಕೊಟ್ಟ ನೋಡಂತ ಅವ್ರರು ನಿಜರಖುಷಿಯಾಗಿ ಹೋಗ್ತಾರ. ಬರ್ಬೇಕು ನೀನ್ ಅಷ್ಟೇ ಮತ್ತೆ ಏನ ಅಲ್ ನೋಡ.
ಹಾ ಬರ್ತೀವಿ ಬರ್ತೀವಿ ನಿಮ್ಮ ಅಣ್ಣನ ಮದ್ವೆ ಅಂತ ಅಂದ್ರೆ.
ಹಾ ಮತ್ತೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಮತ್ತೆ ಹಾಕಿದೆ ಮಾಡ್ತೇ ಮರ ಹದ್ನೈದು. ತಾರೀಕ ಬಂದ್ಬು ಹದಿನೇಳನ ಹದಿನೈದೇ ತೀ ಬಂದ್ಬಳು ಹದಿನೇಳನೇ ತೀ ಮದುವ ಅದ.
ಹ್ಮ್ ಮತ್ತೆ ಮದ್ಲಿ ಏನ್ ಮಾಡ್ಸ್ತಾರ ಐಟಮ
ಮದಲಿ ನೋಡಪ್ಪ ಬಿರಿಯಾನಿ ಅದ ಮತ್ತ ಇದ ಖಚ ಇದು ಬಿರಿಯಾನಿ ಅದ ಕೊಚ್ಚಂಬೀರ ಅದ ಕದ್ದುಕ್ಕೀರ ಅದ ಡಬಲ್ ಮಿಟ್ಟ ಟೊಳ ಹಾ ಸ್ವೀಟ್ ಯಾಡು ಇರ್ತೀವಿ ಅದು ಬಿರಿಯಾನಿ ಒಂದ ಎಂಟ್ಟು ಬಟ್ಟಿಗೆ ಆಯ್ತು ಮತ್ತೆ.
ಹ್ಮ
ಇಡ್ಬೇಕ ಇಲ್ಲಿ ಹಾಲ್ದಾಗಿ ಇಟ್ಟೀವ ನೋಡೋಣ ಹೌ
ಅಲ್ಲಿ ಎಂತಂದ್ರೆರೋನಾ ತ ಇವಾಗ ಡರೆಟಾಗಿ. ಏನೋ ಹಾಲಿಗೆ ಬರ್ಬೇಕಾ ಏನೋ ಮನಲಿ ಬರ್ಬೇಕಾ ಇಲ್ಲಿ ಬರ್ಬೇಕ ಇವಾಗ.
ಮನೆಗೆ ಬಂದ್ಬಿಡ ಹದ್ದನೇ ತಾರೀಕು ಮನ್ಯಾಗರ ಎರಡ್ ದಿನ ಮನಯಾಗದ್ದು ಇರಲಿಲ್ಲ. ಆರಾಮ್ಸ್ರೀ ಜಾರ ಆ ಕಡೆ ಈ ಕಡೆ ತಿಗಾಡಮ್ಮ ಏನಾದಾರ ಕೊಡಗಿರ್ರ ಡಿಜೆ ಗೀಜೆ ತರದಿತ್ತ ಅಂದ್ರ ಹೇಳದು. ಇಂದ್ರೆ ತಿಗಿಡ ಎರ ದಿನ ಎಲ್ಲಾರ ಎಲ್ಲರಿಗ ಮುಂಚೆ ಬರ್ತಾರೆ ಹದಿನೈದೇ ತಾರೀಕ ಹ ಬಿಡ್. ನೀನು ಅವಾಗೆ ಬಂದ ಕೂಡ ತಿರ್ಗಾಡಗ ಇಂದ ಆಮೇಲೆ ಹದಿನೇಳೇ ತಾರೀಕು ಮದುವೆ ಆದ ಹಾಲನಗಾಲ. ಎಲ್ಲ ಸಿ ಹೈದ್ರಾಬಾದ್ಗೆ ಹೋಗ್ಬೇಕಕ್ ನೋಡು. ಹ್ಮ್ ನಾ ಕಾರ್ ತ ಕಾರ್ದಾಗೋಗ್ಬೂಡ ಎರಡು ಕಾರ್ ಮುಗಸ ನೀ ನಮ್ ದೋಸ್ತತ್ ಇರ್ಲಕದಗ ಮತ್ತ ಹಂಗ ಯಾವ ಆಯ್ತಂದ್ರೆ ಹೇಳ್ಬಿಡು ನೀನ್ ಅಲ್ಲಿ ನಿಮ್ ದೋಸ್ತರ ಅಲ್ಲಿ ನಿಮ್ದ ನಿಮ್ದೇ ಅಲ್ಲಿ.
ನೀ ನಮ್ ದೋಸ್ತರು ಇದೆ ಕಾರ್ ಎಲ್ಲ ಕ್ಯಾಬ್ ಡ್ರೈವ್ ಮಾಡ್ತಾರೆ ಸ್ವಂತ ಕಾರ್ ಇದೆ ಅವ್ರ್ದಲ್ಲಾ. ಎಳ್ಕ
ಅಲ್ಲೇ ಇದರು ಅಂದ್ರೆ ಹೇಳ ಬಿಡು ಅದೇ ದೋಸರ್ ಕರ್ಕೊಂಡ ಬಿಡ ಮತ್ತತ್ ಮತ್ತನೆ
ಹೋಗ್ಬೇಕು ಹೋಗ್ಬಿಟ್ಟು ಬರೋ ಕರ್ಕೊ ಬರ್ಬೇಕಲ್ಲ
ಒಂದ್ ಗುಡ ಮ ವಾಪಸ್ ನ ಅವ್ರ ಅವ್ರು ಬರ್ತಾರ ಅವ್ರ ಕ್ರಿಷರ್ದಾಂಗ. ಮೂರ್ ಕಾರ್ ಅದವ ಎರಡು ದೋಸ್ರ ಒಂದು ಗಂಡ ಹೆಡ್ತಿಗೆ. ಹಾ ಎಲ್ಲಾ ಅಕ್ಕ ಕ್ರಿಷರ್ಗಳು ಇನ್ನೊಂದ್ ಮೂರ್ ಕ್ರಿಷರ್ಗಳಾವ ಬಾಪೌಜಾರ ನನ್ಫಲಸ ಬಾ
ಆಯ್ತ ಆಯ್ತು ಹಾ ಹೇಳ